ಎಬಾಸ್
ಬಂದೀ ನವಾಜ್ ಬಂದೀ ನವಾಜ್ ಇಲ್ಲೇ ಇದಾನ್ ನೋಡ್ರಿ ಇಲ್ಲಿ ಹೊರಗ ಬಂದ
ಹೋಗಿದೆರಾ ಒಂದಿನ ಒಂದ್ಸರೆನಾ ಬಂದಿ ನವಾಜ್ ದರ್ಗಾಕ
ಏ ಬಾಳ ಸಲ ಹೋಗ್ಯವ್ರೀ ಲೆಕ್ಕ ಇಲ್ರಿ ಅದು ಗುಲ್ಬರ್ಗಾ ದಾಗ ಇದ್ದಾಗ ಮನ್ನೆ ನಮ್ ಡಿ ಕೆ ಸರ್ ಹಾ ರೀ ಡಿ ಕೆ ಸ ಅವ್ರನ್ ಎಂಟ್ರಿ ಕೊಟ್ಟು ಬಂದ್ರೆಲ್ ರಿ ಹೋಗೆಲ್ಲಿ
ಹೌದು ಡಿ ಕೆ ಸಾಹೇಬ್ರು ಮತ್ ತ್ತ ಇವ್ರ ಯಾರು ಯು ಟಿ ಖಾದರ್ ಅವರು ಪ್ರಿಯಾಂಕ್ ಖರ್ಗೆ ಅವರು
ಪರಮೇಶಿ ಜಿ ಅವರು
ಹ್ಮ್ ಆದ್ರೂ ನಿಮ್ ಡಿ ಕೆ ಸರ್ಗ್ ಅಷ್ಟೇ ಸನ್ಮಾನ ಮಾಡಿದ್ರಪ್ಪಾ ಉಳಕಿದವರಗಿ ಯಾರಿಗ್ ಮಾಡ್ಲಿಲ್ಲ ಅದ ಒಂದ್ ಬೇಜಾರ
ಇಲ್ಲಾ ಇಲ್ಲಾ ಒಳಗ್ ಮಾಡಿರ್ತಾರ ಬಟ್ ವಿಡಿಯೋ ಸಲಗಾಗಿ ನಮ್ ಮುಖ್ಯಮಂತ್ರಿ ಆಟ್ಟೆ ತೋರ್ಸಗ್ಯಾಂದಾರ
ಅದ ಏನೇ ಆಗಲ್ರೀ ಅವ್ರು ಈಗ ಅವ್ನ್ ಪ್ರಕಾರ ಮಾಡಿದ್ರ ಅವ್ನ್ ತಕ್ಕನೇ ಸ ಸ ಸನ್ಮಾನ ಮಾಡಿದ್ರ ಇವನಿಗೆ ದೊಡ್ಡ ಅಂದ್ರೆ ಉಳಿಕಿದವರಿಗೆ ಎಲ್ಲ ಚಿಕ್ಕ ಹಾರ ತಂದಿರ್ತಾರೆ
ಮತ್ತೆ ಅದು ಹಂಗೆ ಅದ ರೂಲ್ಸ್ ಹಂಗ ಆದ ಈಗ ಮುಖ್ಯಮಂತ್ರಿರಿಗೆ ಅಟ್ಟೆ ಮರ್ಯಾದಿ ಕೊಡ್ಬೇಕತ್ತಲ್ಲೆ ಈಗ ಅಲ್ಲಿ ಶಾಣಬಸಪ್ಪನ ಗುಡಿಗನು ಅದ ಅಲ್ಲಿನ ನಮ್ ಡಿ ಕೆ ಸರ್ ಗಟ್ಟ ಟ್ಟೆ ಸನ್ಮಾನ ಮಾಡಿದ್ರ
ಹ್ಮ್ಹೂ.
ಈಗ ಇವ್ರೆಲ್ಲ ಸುಮ್ ಹಿಂದ ಕೈ ಕಟ್ಗೆಂದ ನಿತಿಂದ್ರ ಇವ್ರ್ ಎಲ್ಲಾರು ಪರಮೇಶ್ವರ್ ಅವ್ರಿಗ ಇನ್ನೂ
ಆದ್ರೂ ಈ ತರ ಆಗ್ಬಾರ್ದ್ರಿ ಏನಪಾ ಅನ್ಸಬಿಡ್ತತದ ಇದ
ಹೌದರಿ ಒಂತರಾ ಚೀಪ ಆಗಿ ಅನಿಸ್ತ ಮತ್ತ ಅದು
ಹಾ ರೀ ಈಗ ಅವ್ರ್ದೇ ಇಷ್ಟ ಪಡ್ತಕ್ಕಂತ ಕೆಲವೊಂದ ಇಷ್ಟ ಅವ್ರದ್ದೇ ಆದಂತ ತ್ತ ಅಭಿಮಾನಿಗಳು ವರ್ಗ ಇರ್ತದೆ ಅವ್ರಗೆ ಏನ್ ಅನ್ಸತದೆ ಹೇಳ
ಹ್ಮ್ ಗಾಗಿ
ಹಿಂಗ್ ನೋಡು ಯಾರೇ ಆಗ್ಲಿ ಗೌರ್ಮೆಂಟ್ ಆಫೀಸರ್ ಆಯ್ತ ತಮ್ಮ ಎಲೆ ಮೇಲೆ ಇರ್ತಕ್ಕಂಥ ಆಫೀಸರ್ ಆಯ್ತು ಅಧಿಕಾರಿ ಆಯ್ತ ಮಿನಿಸ್ಟರ್ ಆಯ್ತ ಬಂದ್ರಂದ್ರ ಕೈ ಕಟ್ಕೊಂಡ್ ನಿಂದ್ರ ಬೇಕ್ರಿ ಇಲ್ಲಿ ನಮ್ಮುಂದ್ ನೋಡ್ತ ನಾ ಹಂಗ್ ಅಡಿಸ್ತಾರೆ. ಏ ಸಾಬ್ ಬಂದ ಸಾಬ್ ಬಂದ ಕೆಲ್ಸ ಆಗಲ್ಲ ಇವತ್ತ ಮಾಡೋದಿಲ್ಲ ಅಂತಾರ.
ಆದ್ರೆ ಅಲ್ಲಿ ಇರ್ತಕ್ಕಂತ ಮೇಗ್ ಒಬ್ಬ ಬಂದಲ್ಲಾ ಈಗ ಟೀಚರ್ಸ್ ಗಳ್ ನೋಡುದ್ರೆ ಎಷ್ಟ್ ಅಡಸ್ತಾರ. ಇಲ್ಲಿ ಒಬ್ಬ ಪ್ರಿನ್ಸಿಪಲ್ ಬಂದ್ರೆ ಅವ್ರೇ ನಿಂತ ಸೀಟ್ ಬಿಟ್ಟು ಕೊಡ್ತಾರೆ.
ಹೌದು ಇದು ಮಾನ್ಯವ ಸಿದ್ದರಾಮಯ್ಯ ನಮ್ ರಾಜಕೀಯದಾಗ ಇದ್ದಾಗ ಗೃಹ ಮಂತ್ರಿ ಯಾರ ಜೀಪ್ ಪರಮೇಶ್ವರ್ ಇದ್ರನ್ ಯಾರಿದ್ರು.
ಹಾ ಅವ್ರೆ ಇದ್ರಿ.
ಹೌದು ಈಗೆಲ್ಲ ನಮ್ ಹಿಮ ಆಗಿಬಿಟ್ಟೇನ್ರಿ ಕರ್ಗ ಸಾಪುರ ಪೂರ ಹವಾನಡ್ದ್ ಬಿಟ್ಟದ್ರಿ.
ಅವ ನಡದಂದ ಏ ಅವ ಇಲ್ಲ ಏನಿಲ್ಲ ಅದು ಸುಮ್ಮನೆ ಪ್ರಚಾರ ಅದು ಬಿಟ್ಟಿ ಭಾಗ್ಯ ಅಂತರಲ್ಲ.
ಇಲ್ಲ ಅಂದ್ರನ್ ಮಾನಾಡ ಒಂದ ಮನ್ನಿ ಏನ ಗುರುಬರ್ದಾಗ ಮೂರ್ ಜನ ಎಕ್ಸ್ಪೈರ್ ಆಗ್ಯಾರ್ ಏಸ್ ಕೆಪ್ ಅದ್ರ ನಾಲ್ಕೈದು ಮಂದಿ ಸಸ್ಪೆಂಡ್ ಮಾಡಿ ಹೋಗ್ಯನ ಅಂತ.
ಹೌದೌದು ಇಲ್ಲ ಎಂಟು ಜನಕ್ಕ
ಎಂಟಾ ನಾಲ್ಕು ಜನ ಅಂತಂದ್ರು ಪ ಅವ್ನ
ಮೂರು ಜನ ಇದನಗ್ಯಾರ ಅಲ್ಲಿಂದ ಎಗರಿ ಹೋಗ್ಯಾರ ಸೆಂಟ್ರಲ್ ಜೈಲಿಂದ ತಪ್ಸ್ಕೊಂಡಾರ.
ಹ್ಮ್
ಎಂಟು ಜನ ಒಬ್ಬಬ್ ಡಿ ವೈ ಎಸ್ ಪಿ ಒಬ್ನು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಗಳಗೆ ಅಂತ ಎಂಟು ಜನಕ್ಕೆ ಸಸ್ ಪೆಂಡ್ ಮಾಡ್ಯಾನ
ಹೌದು
ಅವ ಮಾಡಿಲ್ಲ ಇವ ಕಮಿಷ್ನರ್ ಮಾಡ್ಯನ
ಇಲ್ಲೋ ನಮ್ ಪ್ರಿಯಾಂಕರ್ಗೆ ಸಾಬ್ರ ಅಂತಂತಂದ್ರು.
ಇಲ್ಲಿಲ್ಲ ಅವ್ನ್ ಕೈನಾ ಇರುತ್ತೆ ಇವ್ನ್ ಕೈನಾಗಿನೂ ಇರ್ತ ಯಾಕಂದ್ರೆ ಮ್ಯಾಲಿಂದ ಆರ್ಡರ್ ಬರ್ತದ. ಮಾಡದ್ ಮಾತ್ರ ಇವ್ನೇ ಮೇಲಿಂದ ಆರ್ಡರ್ ಮಾತ್ರ ಬರದ ಬರದ ಮಾತ್ರ.
ಪಾಪ ಒಬ್ಬ ಸಿಕ್ಕನ್ ಅಂತ ಶೂಟ್ ಮಾಡಿ ಹಿಡ್ಕಂದ್ರ್ ಅವ್ನಿಗೆ ಕಾಲಿಗೆ.
ಮತ್ ಏನ್ ಮಾಡ್ತ್ರ ತಪ್ಪಲ್ವಾ ಆದ್ರ ಮೊದ್ಲೇ ಒಂದ್ಸಾರಿ ಜೈಲಿಗೆ ಹೋಗಿ ಕ ಅದಾಗ ಎದ್ರಾಗ್ ಹೋಗೇನ್ ಗೊತ್ತೇನ್ರಿ ಅವ್ ಪ್ರೊಕ್ಸೋ ಕೇಸಾಗ್ ಹೋಗ್ಯಾನಂತ ಗಣಮಗ.
ಅದ ರಿ ಅದ ರೇಪ್ ಕೇಸ್ ಅನ್
ಹ್ಮ ಏನ ಆಗ್ಯದ್ ಗೊತ್ತಾ ಜೀವಾವಧಿ ಶಿಕ್ಷೆ ಆಗಿತ್ತಂತ ಅವ್ನಿಗ್
ನೋಡ್ರಿ ಮತ್ತವಿ ಅದಕ್ಕೆದ ಎಸ್ ಎಸ್ಕಿಪ್ ಅಗ್ಯಾರಿ ಅವ್ರು ಅದ ಅದೇ ಅದೇ ಗೊತ್ತುವರಿ ಸಾಯೋವರ್ಗ ಅಲ್ಲೇ ಜೈಲ್ನಾಗೆ ಇರ್ಬೇಕ.
ತಿಂಗಾದ್ರ ಹಂಗ್ ಹೇಳ್ರಿ ಅದಿಕ್ಕೆ ಪೋಕ್ಸೋ ಕೇಸ್ ಬಾಳ ಹೈರಾಣ ಆಗ್ಯದ್ರಿ. ಕಂಡಪಟ್ಟಿ ಸ್ಟ್ರಿಕ್ಟ್ ಆಗ್ಯಾದ ರೀ ಕಾನೂನು ಮಾತ್ರ.
ಈ ಆಗ್ಬೇಕ್ರಿ ಆದ್ರ ಬೆಸ್ಟ್ರದು.
ಆದ್ರ ಅದ ನಿಂದ್ರಲ್ ಆಗ್ಯವಲ್ಲ ರೇಪ ಅದು ಹುಡುಗಿಯರ್ ಮ್ಯಾಗ ಸಣ್ಣ ಸಣ್ಣ ಹುಡುಗ್ಯರ್ ಮ್ಯಾಗ್ ರೇಪ್
ಅಂದ್ರುನು ತಿಳಿಯಲಾಯ ಹೇ ನಮ್ದ್ ಇನ್ ಯಾವದೊಂದ ತಗದ್ಕೇಸಿನ್ ನೋಡ್ರಿ ಇವ್ರಿಗೆ ಕಟ್ಟಾಕಿ ಜನ್ರಕೈಗ್ ಕೊಟ್ ಬಿಡ್ಬೇಕ ಆ ಕಡಿ.
ಕಟ್ಟ ಆಕಲ್ರಿ ಅಲ್ಲೆಲ್ಲಾ ನೇಣ್ ಹಾಕ್ಬಿಡ್ಬೇಕ್ರಿ ಸಮಾಜದಾಗ್ ಏನ್ ಕೋರ್ಟ್ ಎಲ್ಲ ಕೇಸ್ ಇಲ್ಲ ಅನ್ಬೇಕ್.
ಹಂಗಾದ್ರ ನಡಿದ್ ನೋಡ್ರ ಅವಾಗಲ್ಲಾ ಮಾಡಿದ್ರ ಅಂತ ಅಲ್ರಿ ಮೊದಲಿನ್ ಕಾಲ್ದಾಗ್ ನಮ್ ಇವ್ರ್
ಏಯ್ ಮದ್ ಮೊದ್ಲೆಲ್ಲ ಇದ್ದವ್ರೀ ಆವಾಗಿನ ಕಾಲದಾಗ ಅಲ್ಯಕ ಅದು ಇದು ಏನೋ ನಂತ್ರಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನದ್ ಇತ್ತು.
ಅದೇ ಅವ್ರು ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರು ಇದ್ದಾಗನ ಎಲ್ಲ ಆಗ್ಯಾದಂತ್
ನಾನ್ ಏನ್ ಹೇಳ್ತೀನಿ ಅವನು ಕೋರ್ಟ ಕೇಸ ಅಂತ ಇರ್ತಿರ್ಲಿಲ್ಲ ಅವ್ನು ತಪ್ಪ ಮಾಡಿನ ಅಂತ ಗುರ್ತಾದ್ರ ಅಲ್ಲೇ ಕಡದ ಬಿಡತಿದ್ರು ಬೇಕಾದವ್ ಕಡಿಬೊದಾಗಿತ್ತವಾಗ.
ನೋಡ್ ಮದ್ನ ಅಂದ್ರ ಆ ನಮನಿತ್ ಈಗಲ್ಲಾ ರೂಲ್ಸ್ ಚೇಂಜ್ ಮಾಡಿಬಿಟ್ಟಾರೀಗ.
ಹ್ಮ ಅವಾಗ ಕೋರ್ಟ್ ಕೇಸ್ ಅಂಬದ್ ಇದ್ರ ಬಾಳ ಈಗ ನಿಮ್ ಸಮಾಜದಾಗ ಚ್ ಅಲ್ಲಿ ಹೆಂಗ್ ಗೊತ್ತಾ ಆವಾಗಿನ್ ಕಾಲಗ. ಪೋಲೀಸ್ ಎಲ್ಲರು ಈ ಏನ್ ಇರ್ತಾರೋಡ ಪೊಲೀಸ್ ಪಾಟೀಲ ಮಾಲಿ ಪಾಟೀಲ ಅಂತಮತರೋಡಿಗ ಯಾರ
ಹಾಂ ಊರಿನ್ ಊರಿನ್ ದೊಡ್ಡ ಮನುಷ್ಯರು.
ಹಾ ಜಮೀನ್ದಾರ್ ಆವಾಗಿನ ಕಾಲದಾಗ ಇವ್ರೇ ಪೊಲೀಸ್ ಪಾಟೀಲ್ ಪೊಲೀಸ್ ಪೀಟೀಲ್ ಅಂದ್ರ ಅವ್ರೇ ಪೊಲೀಸ್ರ ಆಗಿದ್ರ ಅವಾಗ ಒಂದೊಂದ್ ಊರಿಗೆ ಒಬ್ಬೊಬ್ರು ಪೊಲೀಸರು. ಮಂತೆನ ಇತ್ತು ಅವ್ರ ಹೆಂಗ್ ಶಿಕ್ಷೆ ವಿಧಿಸ ತಾರ ಮತ್ತೆ ಶಿಕ್ಷೆ ಅವ್ರಗೇನು ಕೋರ್ಟಿಲ್ಲ ಕೇಸಿಲ್ಲ ಆಯ್ತ ಅಲಿದಲ್ಲೆ ಅವಗ ಏನ್ ಅಸಿದಪಾ ಆಯ್ತ ನೇಣ್ಹಾ ಬುಡದಕಡೆ ಎಲ್ಲೆ ಹ್ಮ್. ತಮ್ಮ ವೈಯಕ್ತಿಕ ವಿಚಾರಗುಳನ್ನ ಇಟ್ಕೊಂಡು ಏನಾಗ್ಬಹುದು ಹಂಗೆ ಸಮಾಜದಗಿರ್ತಕ್ಕಂಥ ಅವ್ರವ್ರು ಒಂದು ಜಾತಿ ಮುಖಂಡರಿದ್ರು ಅವಾಗ. ಹಿಂಗ ಏನರ ಗುರ್ತಾದ್ರ ಅಲ್ಲೆ ಕಡ್ದ ಒಕಾಟ್ಬಿಡ್ತಿದ್ರು ಆ ಕಡೆ.
ಈಗ ಇನ್ನ ಇಬ್ಬರು ಇವ್ರು ಸಿಗಂಗಾರಂದ್ಯಾ ಹುಡುಕ್ಯಾಡಿದರ.
ಯಾರ ಸಿಗ್ತಾರ್ರೀ ಸಿಗತ್ತಲಾರ್ದ ಎಲ್ಲಿಗ್ ಹೋತಾರ ಆಲ್ರೆಡಿ ಮೂರ್ ಟೀಮ್ ರಚನೆ ಮಾಡ್ಯಾರ ಈಗ.
ಈಗ ನಮ್ ಯಾದಗಿರಿ ಬಿದರ್ ಮತ್ತೆ ಗುಲ್ಬರ್ಗದಾಗ ರಚನೆ ಆಗ್ಯದಂತ ಈ ಕಡೆ.
ಗುಲ್ಬರ್ಗಾದಲ್ಲ ಅಲೇಶನ ಮೂರು ಟೀಮ್ ರ ರೆಡಿ ಮಾಡ್ಯಾರ ಹುಕ್ಬೇಕಾರ ಇಲ್ಲಿ ಇದ್ರನ್ ಪರವಾಗಿಲ ಹುಡುಕ್ಬೇಕು ಹುಡ್ಕಿ ತರ್ಬೇಕು ಅಷ್ಟೇ ಇಲ್ಲಾಂದ್ರ ಹೆಂಗ ಆಗತ್ತ ಅಂದ್ರ ನಿಮ್ಮ ಪ್ರಿಯಾ ಪ್ರಿಯಾಂಕ ಖರ್ಗೆ ಸರ್ಗ ಅವ್ರಿಗೆ ಬಾಳ ಅವಮಾನ ಆಗ್ತದ.
ಹ್ಮ್ ಹಿಂಗಾಗಿ ಇಲ್ಲ ಅ ತ ದೊಡ್ಡ ಸೆಂಟರ್ ಜೇಲ್ ಅದು ನಾವು ನೋಡವಿಲ ಎಲ್ಲ ಮ್ಯಾಗೆ ನೋಡಕ್ ಬಿಡ್ತಾರ ಟಿಕೆಟ್ ತೋತಾರ ಅಲ್ಲಿ ಒಂದ್ ಇಪ್ಪತ್ತ ರೂಪೆನ್ನ.
ಹೌದ್ರೀ.
ಹಾಂ ಅಲ್ಲೆಲ್ಲ ಮನಿಗಳ ಆವ ನೋಡ ಮ್ಯಾಗ ಹಿಂಗೆಬ್ಬಿ ನೋಡ ನೋಡ್ಬೋದಲ್ಲಿ.
ಹೇ ಅಷ್ಟು ಐಡಿಯ ಇಲ್ಲಲ್ರಿ ನಮ್ಗ.
ಏ ನಾವು ಹೋಗಿ ಬಂದಿದ್ದರೀ ನಾವ್ ಅಲ್ಲೇ ಕಾಲೇಜ್ದಾಗಿದ್ದ ಕರ್ಕೊಂಡ್ ಹೋಗಿದ್ರಿ ನಾವ್ಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ.
ಹಂತವ್ ತೋರಸ್ಬೇಕು ರೀ ಮದಲ್ ಪೋಲೀಸ್ ಸ್ಟೇಷನ್ ತೋರ್ಸಬೇಕು ಕೋರ್ಟ್ ತೋರಸ್ಬೇಕ್ ಕು ಜೈಲ್ ತೋರ್ಸ್ಬೇಕು.
ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪೆ ತೋರ್ತಾರೆ ಟಿಕೆಟ್ ಇಲ್ಲಿಗ್ ನಾಲ್ಕ್ ಮೂಲಿಗ್ ಒಂದೊಂದ್ ಇದವ ನೋಡ್ರಿ ಮನಿ ಎತ್ತ ಎತ್ತತ್ ಎತ್ತ ಎತ್ತರ.
ಇಲ್ಲಿಲ್ಲ ನಮ್ಗೆ ಅಷ್ಟ್ ಐಡ್ಯಾ ಇಲ್ರಿ ಅಲ್ಲಿ.
ಹಾಂ ಅಲ್ಲಿ ಎಬ್ಬಿ ನೋಡ್ಬೋದರಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾನ ಕಾಣ್ತಾರ ಅವರು ರ ಏನೇನ್ ಮಾಡ್ತಾರ ಏನಿಲ್ಲ ಅಂತ ಎಲ್ಲಾನು ಕಾ
ತೋತಾರ ಏನ್ ಇಲ್ಲ ಅಲ್ಲಿ ಬಾಜಿದ್ರ ಮನೆಗಳು ತೋತ ಮನಯರ ತೋತಾರ.
ಮನಿ ಅಲ್ರಿ ಎಲ್ಲಿ ಅವ್ರ ಬಲ್ಲಿ ಆವ್ರಿ ಅವು ಮ್ಯಾಗ ನೋಡುವಂತವು.
ಹೌದಾ ಹಂ ಹಾಂ ಹಾಂ ಇಲ್ಲ ಅಕ್ಕಪಕ್ಕ ಮನಿ ಇರ್ತಕ್ಕಂತ ಅವ್ರ ತೋತಾರ ಅನ್ಕೊಂಡಿದ್ಯಾ ನಾನ
ಇಲ್ಲಿಲ್ಲ ಅಕ್ಕಪಕ್ಕ ಮನಿ ಎಲ್ಲಿಯವಲ್ಲಿ ಏನಿಲ್ಲ ಮನಿ ಇಲ್ಲ ಏನಿಲ್ಲ.
ಹ್ಮ್ ಮನಿ ಇರಾಗೊಡ್ಸಲ್ರಿ ಸೆಂಟ್ರಲ್ ಜೈಲ್ ಆದಮೇಲಿ.
ಹಿಂಗ್ರೀ ಅದಕ್ಕೆ ಅಲ್ಲೆಲ್ಲಾ ಒಬ್ಬೊಬ್ಬ್ರ ಇಪ್ಪತ್ರೂಪಾಯಿ ಟಿಕೆಟ್ ಅದ. ಎಲ್ಲಾನು ಕಾಣತ್ತ ಅವರು ಏನ್ ಮಾಡ್ತ
ಇಲ್ಲಾ ನಮ್ ಸಮಾಜದಾಗ ಸ್ವಲ್ಪ ನಮ್ ಶಿಕ್ಷಣ ವ್ಯವಸ್ಥೆ ಸರಿಯಾಗಗ್ಬೇಕಾಗಿದ್ರಿ ಟೂರ್ ಮಾಡ್ತಾರ ಇಂಥವ ತೋರ್ಸ್ಬೇಕು. ಇಂತದ್ರ ಬಗ್ಗೆ. ಸಮಾಜದಾಗ ಇಡಬೇಕು ನೋಟ ಪಠ್ಯ ಪುಸ್ತಕಗಳಲ್ಲಿ ಪ್ರಿಂಟ್ಸ್ ಮಾಡಬೇಕು ಮ ಮತ್ತ ಏನಪ್ಪಾ ಅಂದ್ರ ಈ ಲೈಂಗಿಕ ವಿಚಾರದಲ್ಲಿ ಅಂತದ್ರ ಬಗ್ಗೆ ಎಲ್ಲ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ಬೇಕ್ರಿ ಅವಾಗ ಯಾರಿಗೆ ಆಲೋಚನೆ ಬರೋದಲ್ಲ ಇಂತವು ಮಾಡ್ಬೇಕು ಇದು ಮಾಡ್ಬೇಕಂತ
ಅಂದ್ರಲ್ಲೂ ಬಾಳ ಆಗ್ಯಾವ್ರೀ ಎಲ್ಲ ರೇಪ್ ಕೇಸ ಬಾಳಗುತ್ತ ಈಗ ಈಗ ಇತ್ತೀಚ ಅಂದ ಈ ಕಡೆ ಗುಲ್ಬರ್ ಡಿಸ್ಟ್ರಿಕ್ ಮಾತ್ರ ಪುರ ಅದೇ ನಡ್ದೋಗೈತೆ
ಇಲ್ಲಿಲ್ಲ ಮೊದಲನ ಹಂಗೆ ನಡೀತಿದ್ದು ಆದ್ರ ಬಟ್ ಮೊದಲ್ ಇಷ್ಟ ಅಷ್ಟು ಬೆಳಕಿಗ್ ಬರ್ತಲ್ಲಾ ಅಲ್ಲೇ ಕುಲ್ಕಣಿ ಮೇಲೆ
ಹ್ಮ್ ಅಲ್ಲಿಗೆ ಹೋಗತ್ತು ಅಲ್ಲಿ ಲಾಸ್ಟ್ ನಾ
ಹ ಅಲ್ಲಿ ಇವಾಗ ಅಲ್ಲಿ ಡ್ರಾ ಆತದು ಇವಾಗ ಸೋಷಿಯಲ್ ಮೀಡಿಯಾ ಬಂದ ಅಲ್ಲಿಂದ ಒಂದ ಎಲ್ಲೇ ಒಂದು ಸಣ್ಣ ನನ್ನ ಹಳ್ಳಿ ನಡೆದ ಕುಗ್ರಾಮದ ನಡೆದ್ರ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದ
ಹಾ ಮತ್ತ ಇಲ್ಲಿ ನಮ್ ಶಹಪುರದಾಗ ಒಂದು ಕೆಸ ಆಗತ್ತು ನೋಡಿ ಎಷ್ಟೋ ವೈರಲ್ ಆಗಿತ್ತು ಅದು
ಹಾ ಮತ್ತನ್
ಇಂಗ
ಅದೇ ಅದೇ ಇವತ್ತಿನ್ ದಿನ ಸೋಷಲ್ ಮೀಡಾ ಅಷ್ಟೊಂದು ಅಡೇಟ್ ಆದ್ರ ಏನ್ ಮಾಡಕ್ಕೆ ಆದಲ್ಲ ಎಲ್ಲ ಟ್ಯಾಗ ಆಗಿಬ ಬಿಡ್ತಾವ ಸಿ ಎಂ ಗಳುಗ್ ಟ್ಯಾಗ ಆಗಿಬಿಡ್ತಾವ ಪಿ ಎಂ ಗಳಿಗಳು ಟಾಗ್ ಆಗಿಬಿಡ್ತಾವ
ಅಂದ್ರೆ ಇದು ಇನ್ಸ್ಟಾಗ್ರಾಮ್ ಬೆಸ್ಟ್ ರೀ ಬಂದಿದ ಮಾತ್ರ ಬಾಳ ಚಲಾಗಿ ಬಿಟ್ಟದ್ರ ಅದು ಹ ಇಬೇಕ್ರೀ ಬಟ್ ಆದ್ರ ಒಳ್ಳೆದುಕ್ಕೆ ಯೂಸ್ ಮಾಡ್ಕೊಂಡ್ರ ಬಾಳ ಒಳ್ಳೇದ್ರ ಪೂರ ಜೀವನ ನಾ ಮಾಡ್ತಿರದು ಇನ್ಸ್ಟಾಗ್ರಾಮ್ ಎಂಬುದು ಪದ
ಇವ ನೋಡಿ ಈಗ ಲವ್ ಬ್ರೇಕಪ್ ಆದ ಹುಡುಗರ್ರಿಗೆ ಅದನ್ನೇ ರಿಲ್ ತೋರಿಸಿ ತೋರಿಸಿ ಇನ್ನೊಂದ ಎಂಟು ಮತ್ತೆ ಮ ಮಾನಸಿಕ ಮಾಡಿ ಇಡ್ತವ ಡಿಪ್ರೆಷನ್ ಕಳಿಸಿ ಇಡ್ತವ
ಪರಿಚಯ ಮಾಡಸದನ್ನ ಅದೇ ರೀತೀ ತಾನಾಗಿಯೇ ತಾನು ಪರಿಚಯ ಮಾಡಿಸ್ತಾನು ಇಷ್ಟ
ಸೋಷಿಯಲ್ ಮೀಡಿಯಾ ಎದಕ್ ಯೂಸ್ ಮಾಡಕ್ ಗೊತ್ತೇನ್ರಿ ಸೋಷಿಯಲ್ ಮೀಡಿಯ ಅನ್ನೋ ಪದಾರ್ಥನ ಹೇಳಿ ಎಲ್ಲಿಯಾದ್ರೆ ಅನ್ಯಾಯ ಆಗ್ತಿತ್ತಂದ್ರ ಅದನ್ನ ವೈರಲ್ ಮಾಡ್ಬೇಕ್ರಿ
ಹಾ ಹಿಂಗಾಗಿ ಅದು
ಎಲ್ಲಿನ್ ಕೆಲ್ಸಗಳು ನಡತಿರಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತುಬೇಕ್ರಿ ಎಲ್ಲಾರ ರೇಪ್ ಕೆಸ್ ಆದಾಗ ಅಂತ ಮಾಡಬೇಕ್ರಿ ನಾವು ರೀಲ್ಸ್ ನೋಡಕ ಅದಕ್ ನೋಡಕ ಈಗ ಅದ್ ಮಾಡಿಲ್ರಿ ರೀಲ್ಸ್ ಅದೆಲ್ಲ
ಏನ್ ಮಾಡ್ತಾರ ನಮ್ ಪಾಲ್ ತು ಸುಣ ಮಕ್ಳು ಕುಂತರ್ತ್ತೆ ಚಿಂತನ
ಅದಕಂತ್ ಟ್ವಿಟರ್ದಾವ್ ಜಾಣನ್ ಅದನ್ರೀ ಇಂತಥ ಯಾವುಕೋ ಅಲೋ ಮಾಡಿಲ್ರಿ ಅವ ಟ್ವಿಟರ್ ಓನ್ಲಿ ಸಿಎಂಗಳು
ದ್ರೆ ಅದೆಲ್ಲ ಬಾಳ ದೊಡ್ಡ ದೊಡ್ಡ್ರ ಯೂಸ್ ಮಾಡ್ತಾರೆ
ಅದೇ ಹೇಳ್ತನಲ್ಲ ಅದು ನಿಜವಾದ ಸೋಷಿಯಲ್ ಮೀಡಿಯಾ ಅಂದ್ರೆ ಇದ ಯಾವ್ದೇ ತರ್ನಾಗ ಅಪ್ಡೇಟ್ ಮಾಡಿಲ್ಲ ಅವನು
ಏ ಟ್ವಿಟರ್ ಅಂತಿಲ್ರಿ ಅದ್ರಾಗ ನ ಹೊಲ್ಸದ್ರಿ ಬಾಳ್ ಹೊಲ್ಸದ್ ನೋಡಿದನ್ ನೀವು
ಏನಾದ್ರ ಅದ್ರ
ರೀಲ್ಸ್ ಅದ್ ಬರಲ್ರಿ ಅಂದ್ರ ಅದ್ರನು ಬಾಳ ಹೊಲ್ಸ್ರೀ
ಹೊಲ್ಸ ಅಂದ್ರೆ ಯಾವತರ
ಅಲ್ಲಾ ಏನಂತರ ನೀವು ಲೈಂಗಿಕ ಮಾಡುವಲ್ಲ ವೀಡಿಯೋಸ್ ವು ಎಲ್ಲ ಬರ್ತಿರ್ತವ
ಏ ಟ್ವಿಟ್ಟರ್ ದಾಗ ಏ ಮಾಡ್ತವ್ರೀ ಬರೀ ಮಾಡಿಗೇಶಸ್ನವ್ರು ಅವ್ರ ಅಕೌಂಟ್ನ ಅಷ್ಟ ಬಿಡಕ್ಕಿತ್ತ ಹಿಂಗಂಟ
ಅದೇ ಮತ್ ಅವಡ ಅವ್ರ ಅಕೌಂಟ್ದಾಗ ಅಟ್ಟೆ ಮ ಬಿಡಕ್ ಅಲೋ
ಅವ್ರ ಅಕೌಂಟದ ಅವ್ರು ಏನಾದ್ ಮಾಡ್ಕೋಬೋದೀರಿ ಅಲ್ಲಿ ಬಟ್ ಇಲ್ಲಿ ಹಂಗಲ್ಲ
ಇಲ್ಲಲ್ಲಾ ಪೂರಾ ತೋರ್ಸ್ತ ಅಂದ್ನ
ಹ್ಮ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪೂರ ಎನ್ಕ್ವೈರಿ ಆಗ್ತದ ಅದ್ರಾಗ
ಹಾ ಹಾ ಹೌದು ಬರಿ ಇಲ್ಲಿೇನಲ್ಲ ಬರಿ ಜಿಮೇಲ್ ಹಾಕಿದ್ರೆ ಪಾಸ್ವರ್ಡ್ ಹಾಕಿದ್ರೆ ನಡೆಯಾಕಡೆ
ಹಾ ಏನ್ ಮೊಬೈಲ್ ನಂಬರ್ ಬೇಡ ಏನ್ ಬೇಡ ಇದು ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್.
ಈಗ ಅ ಚಿನ್ನಕ್ಕಾಗಿ ಫೇಕ್ ಐಡಿ ಅವು ಭಾಳಾಗ್ಲಕುಂತಾವಲಾ ಅವು ಕೂನ ಸಿಗಂಗ ಅವ ಅಂದ ಜಾಸ್ತಿ.
ಸಿಗ್ತಾವ್ರೀ ಮಾಡಿದ್ರಿ ಎಲ್ಲಾ ಸಿಗ್ತಾವ.
ಇಲ್ಲಾ ಬಾಳಷ್ಟು ಮಂದಿ ನೋಡಿದ್ರ ಟ್ರೋಲ್ ಅದು ಬಿಡ್ತಿರ್ತಾರ ಅಂದ್ರ ಸಿಗಲ್ಲ ಸಿಗಲ್ಲ ಅಂತಾರ.
ಏ ಯಾಕ ಸಿಗಲ್ಲ ಒಂದೇ ಒಂದು ಲೆಟರ್ ಹೋಯ್ತ ಅಂದ್ರ ಅವ್ರರು ಕಂಪನಿದವರ್ ಇ ಆಲ್ ಇನ್ಫಾರ್ಮೇಶನ್ ಕೊಡ್ತಾರ ನಿನಗ. ನಿನ್ ಐ ಪಿ ಅಡ್ರೆಸ್ ಏನು ಯಾವ್ ಸಿಮ್ಮಿನಿಂದ ಲಾಗಿಟೋ ಲಾಗಿನ್ ಆಗಿತ್ತು ಎಲ್ಲಿ ಲಾಗಿನ್ ಆಗಿತ್ತು
ಆದ್ರ ಲಾಗಿನಾಗಿ ಎಲ್ಲಿ ತೋರಸ್ತ ಬರೇ ಒಂದ್ ಆಯ್ತು ಕೇಳಿದ್ರ ಒಂದ ಜೀಮೇಲ್ ಕೇಳತ ಇಲ್ಲಿ ಕಿಲ್ಲಾ ಆಯ್ತು.
ಹಂಗಲ್ರಿ ಸರಾ ಅದು ಯಾವ್ ನೆಟ್ವರ್ಕ್ ಇಂದ ಕನೆಕ್ಟ್ ಆಗಿತ್ತು ಅಂತೆ ಎಲ್ಲ ತೋರುಸ್ ಐ ಪಿ ಅಡ್ರಸ್ ತೋರಿಸುತ್ತೆ ನಿನಗ ಐಪಿ ಅಡ್ರೆಸ್ ಸಿಕ್ತಂದ್ರ ಅಯ್ತು ಮುಗುದು ಹೋಯ್ತು ನೀನ್ ಪೂರ ಇನ್ಫಾರ್ಮೇನ್ ಗೊತ್ತಗ್ದಂಗ.
ಹೌದ ಅಂದ್ರೂನು ಬಹಳಷ್ಟು ಜನ ಅಂಜಿಕಿಲ್ಲರಾ ಟ್ರೋಲ್ ಹೊಡೀತಾರ ರಿ ಅದಕ್ಕೆ ಅಂತ ಕೇಳದ.
ರಿ
ಹಾ ಇಲ್ಲಿ ಇಲ್ಲಿ ಇಲ್ಲಿ ಮುಚ್ಚೆ ಹಗ್ ಬಿಡ್ತಾರಂತ
ಹ್ಮ್ ಅಲ್ಲಿತನ ಇವೆಲ್ಲ ಸುಮ್ ಕಾಮಿಡಿ ಪಿಮಿಡಿ ವಿಷಯ ಯಾಕಂದ್ರೆ ಈಗ ನೋಡಿ ನೀ ಏನಾದ್ರು ಮಾಡಿದ್ರೆ ಈಗ ವಾಟ್ಸ್ಯಾಪ್ ನಗ ಡಿಲಿಟ್ ಮಾಡು.
ಹ್ಮ
ಈಗೇನಾದ್ರ ಕೇಸ್ ಆಯ್ತಾಪ್ಪಂದ್ರ ಅಂದ್ರೆ ಅವನು ಮತ್ತೆ ವಟ್ಸಆಪ್ನಾಗ ತೆಗಿದ ಕೇಸ್ಯಿಂದ ಆನ್ಲೈನ್ದಾಗೆಲ್ಲ ಸೋಷಿಯಲ್ ಮೀಡಿಯಾದ ನೋಡ್ತಲ್ಲ ನೀನು ರಾಸಲ್ಲಿಲ್ಲೇಗಳ್ಳೆಲ್ಲ. ವಾಟ್ಸಪ್ಗೆ ಲೆಟರ್ ಹಾಕ್ತರ ಇಂತ ನಂಬರ್ ಇದು ಡೇಟ್ ಎಲ್ಲ ತೆಗದು ಕೊಡ ಅಂತಂಗಿಸ ಅವ್ರು ಡಿಲೀಟ್ ಮಾಡಿದ್ರುನು ತಗೆದು ಕೊಡ್ತಾನ ಅವ. ಬ್ಯಾಡ್ರಿ ಸಮೀರ್ ಅವ್ರ ಆದ್ರೂನು ತಿಳ್ಕೊಬೇಕ್ರ ನೀವು ಸ್ವಲ್ಪ್ ಪಾ ನೀವು ಎಡವರ್ತ್ರಿ ಬಾಳ.
ಇರ್ಲಿಲ್ಲ ಈಗಲ್ಲ ಬಿಟ್ಟ ಬಿಡ್ಬೇಕ್ರ ಇವೆಲ್ಲ ಎಲ್ಲಾ ಮಾಡ್ತಾಡ್ರಿ ಪೋನ್.
ಸರಿ ಸರಿ.